ಹ್ಮ್ ಹ್ಮ್ ಹ ಹಲೋ
ಹಲೋ
ಹ್ಮ್ ಕೇಳ್ತದಲ್ಲ.
ಹಾ ಕೇಳಸ ನೋಡ್ರಿಪಾ
ಏನ್ ಮಾಡಕತಿ ಹ್ಞ ಕೇಳ್ತದ ನಾನು ಕೇಳ್ತದೆ.
ಹ್ಮ್ ಏನಿಲ್ಲ ನಾನು ಕೆಲಸ ಮಾಡ್ಕೊತೀನಿ ಮನೆಯಾಗ
ಹೌದಾ ಇಟ್ಟು ತನ ಮಾಡಿಲ್ಲಾ.
ಬ್ಯಾಸರಾಗಿ ಹೊಲದಾಗ್ ಬಂದಿನಲ್ಲಾ ಬ್ಯಾಸ್ರಗ ಅದು ಮನ್ಯಾಗ ನಾವು ಕಸ ಅ ಹೊಡದ್ದಿ ಎಲ್ಲ ಮುಸರಿ ಇನ್ನ ಒಂದೆಡು ಮುಸಿರೆ ಅದವು. ಗತ್ತಕೊ ಓದನನೆ ಆಮೇಲ್ ತೆಗಿತೀನಿ
ಹ್ಮಂಗಾ ಮೊದಲು ಆರಕ್ ತ ಜಲ್ದಿ ಬಂದ್ನನೆ ಮಾಡ್ಬಿಡ್ತಿದ್ ಕಸ ಮಸ್ರ
ಹಂಗೆ ನೋಡ್ ದೊಡಬ ಇನಸಪ್ ನಿಂದ ಮಾಡರ್ತ್ ಬಿ ಏನದತ್ತದೆ ಇನಸಪ್ ನಿ ಮಾಡ್ ಬಿ
ಅನ್ನಂಗಾತ ನೋಡು ಹೌದು
ಅ ಆ ಆರಂದ ಟೈಮ್ಲ್ಲಿ ಇರ್ತ ಮ ಮುಸರು ತಿಕ್ಕದು ಮತ್ತ ಅಡಗೆ ಮಾಡಬೇಕ ನ ಕತನ ಮಧ್ಯಾಹ್ಕ್ ಬಂದಿವವಿ ಬೆಗಳ ನೋಡಿದ್ರ ಇನ್ನಾದ್ರೂ ಬೆಗ ಹಂಗಿ ಇಟ್ಟನಲ್ಲಿ
ಮೂರಕ್ಕೆ ಬಂದಿಲ್ಲ ನೋಡಿ ನೀನು
ಹ್ಮ್ ಮೂರ್ ಗಂಟೆ ಹುಂಡಿವಿ
ಹ್ಮ್
ಅಲಾನ ಆಯ್ತ ತಗಿ ದೊಡ್ಡ ಆರ್ ತಾಸಿಗೆ ಹೋಗಿದಿವವ್ರ ಮತ್ತತ್ ಬಂದಿ
ಹ್ಮ್ ಪಾಡದ ಕೂಡಲ್ಲ ಆಲು ಮಾಡಿ ಬಂದಿರಿ
ಹ್ಮ್ ಹತ್ ಮಂದಿ ಎಲ್ಲೋ ಅವ್ರೊಂದು ಏಳ ಎಂಟು ಮಂದಿ ನಾ ಹಾ ಇಬ್ಬರು ಅಪ್ಪಬ್ಬ ಉಸರು ಕ
ಏಳ ಎಂಟು ಮಂದಿ ಯಾರ ಅವ್ವ ಅಷ್ಟು ಜನ ಬಂದಾರ
ಹ್ಮ್ ಅವ್ ಯ ಮುಂದ್ ನಮ್ಮ ಸಣ್ಣಂದ ಕುಡಿಸಿ
ನಣ ಮೊದಡಣ್ ಬಂದಿಲ್ಲ ನ
ಹ್ಮ್
ಅಕನ ಕುಂದರ ಲೋಡ
ಮತ್ತೆ ಈ ಸಿ ದಿನದ ಬೇಸಿಗೆಕ್ರಕ್ರ ತ ಮ ಬಂದಿದ್ರುತ್ತಮ್ಮಂದಿದ್ದಿ ಹೆಸರು ಕುತ ಡಿಯ ಕಡೆಗೆ
ಹ್ಮ್ ಹ್ಮ್ ಎಷ್ಟ ಎಕರೆ ಆಐತದ
ಮೂರ್ ಎಕರೆ ಅದ ಮೇಲೆ ಬಲ್ಲ
ಹ್ಮ ಮೂರೂ ಎಕರೆ ಮತ್ತ ಬಾಳ ದಿನ ಆಗ್ಯದ ಮತ್ ಆ ಎಡದ
ಸಕಣ ಮಂದಿದ್ದೇವಲ್ಲ
ಮಾಡಲ್ಲವ ಮೂರಕ್ರ ಆಗತ್ತಂದ್ರ ಮೊದಲ್ ತಗದ್ರನ ಸ್ವಲ್ಪ
ಇಲ್ಲ ಮೊದ್ ಏಡ್ ತಗ್ದಿ ಇಲ್ಲ ಅದು ದೊಡ್ಡ ದೊಡದು ಸಲ್ಲಾ ಬಡ ಬಡ ತಗದ್ರ ಅವರುನು ಒಂದು ಸುಮನೆ ಮತವ ಗಿಕಾಯಿ ಯಾರ ಬರ್ತಾರ ಅಂತ ಕುೂಂತ ನೀ ಬಡಾಡ ತಗೋರ ಟೈಮ್ಗಲಿ ಹ್ಮ ಸಾಗತ ಸ ಸರಿ ಮೆತ್ತಗ ಬಲ ನ
ಹ್ಮ್
ಹಾ ಹಾಗಾಗಿ ಬಡ ಬಡ ತಗ್ದ್ವಿಕ್ ದೊಡ್ ದೊಡ್ಡದಲ್ಲ ಕುಪೆ ನಡ್ಸಿಲ್ಲಾ ದೊಡ್ ದೊಡ್ಡ ದೊಡ್ ಸಿತ್ ಬಿಟ್ಟಿದ್
ಹೌದಾನ ಇ ಕುರ್ಪಿ ಆಡ್ಸಿದ್ರ ಹಾ
ರುಪಿ ಅಡಸಂಗ ಇ ಅ ನೆ ಇಲ್ಲ ದೊಡಾಗದದು ಗಂಗರಂಗ ಇದಸ
ಹ್ಮ್ ಪಾಪ ಬಿಡು ಆಟಿದ ತಗಸಬೇಕಕ್ ಎಲ್ಲಿ ಕುರುಪಿ ಆಡ್ಸ ಒಬ್ಬರು ಕುರುಪಿ ಆಡಡ್ತಾರ ಒಬ್ಬರು ಆಡ್ಸಲ್ಲ
ಹ್ಮ್ಆದ್ರೆ ದೊಡ್ಡದಾಗಿಂತ ತಗಸ್ತತಿರಲ್ಲಸನ ನೋಡ್ಕಸ
ಹೌದು ಡು ಕಡಿ ಈ ಕುಡುಪಿ ಯಾವ ಎಲ್ಲಾಡ್ ಏನ್ಡ್ತಾರೆ ನ್ ಬಿಡ್ತಾರೆ ಅಲ್ಲೇ ಮುಚ್ ಬಂದ್ ಬಿಡ್ತಾರೆ
ಹ್ಮ್ ಆ
ಆ..
ಲಕ್ಷ್ಮಿ ಬಾಯ್ ಸಣ.
ಏನಂತ ಅಕಿಂದು.
ಯಾರ್ಗುಡ ಮಾತಾಡ್ಕತಿ ಅಂದ್ಲು.
ಹಂಗೆ ಮಾತಾಡಾಕೋತಿನ್ ನನ್ಬೇಕಕ್ ನೀನ ಮಾತಾಡ್ತಿ ಅನ್.
ಹ್ಮ ಹ್ಮ್.
ಮಾತಡ ಏನೋ ಚಿನ್ನಿ ಇಲ್ಲ ಬಂದಿಲ್ಲ
ಯಾರಕ್ಕ ಚಿನ್ನಾ ವ
ಯಾ ಇಲ್ಲಿ ಅಲ್ಲ ಈಕಿ ದೊಡ್ಡ ಚಿನ್ನಿ
ಅದು ಎಲ್ಲಿ ಬರ್ತದ ಅವ ಅದ
ಹ್ಮ್.
ಲ್ಲ ಸೋಗ ಬಾಳ್ ಮಾಡ್ತಡ
ಹ್ಮ್ ಮಾತಾಡ್ದಲ್ಲ ಏನು ಮಾತ ಜಾಸ್ತಿ
ಹ್ಮ್ ಇಕ್ಕಡ ಇಕ್ಕಡ ಕುಲ್ಲ ಆಡ್ ಚದು ಡುಬ್ಬಾ ಬೆನ್ಂಗಗೆನ್ ಎಸದು ನೋಡೋದು ಮಾಡತಾ
ಇ ಸಣ್ಣ ಕದಲ್ಲಾ ಹೆಂಗ ಮಾಡಿದ್ರ ಚಂದ ಕಾಣಿಸತದ
ನೋರ ಚಂದ ಈಗ ಹೆಂಗ್ ಮಾಡಿದ್ರ ಚಂದ ಅತ ಮುಂದ್ ದೊಡ್ಡ ಈ ಹೆಂಗ್ ಮಾಡ್ತಾವ ಲ್ಲಾ ಅಂತಾರಲ್ಲ
ಹ್ಮ್ ಸಣ್ಣದ ಜಮ್ಲ್ಲ ಹ
ಏನ ಅನ್ನಲ್ಲ ಓಕೆ ನಾ ಮುಂದ್ ಅದೇ ಮಾಡ್ಲಿ ಟ ಎಸ್ರು ಇಡ್ತಾರಾನ
ದೊಡ್ಡ ಹವಾಗಿಂದವು ಏನ್ವು ಮದ್ಯಸ್ ನಗರ ಹೆಂಗೇನ ದೊಡ್ಡ ಹವಾಗಿಂದ ಚಂದನ ಅನ್ಸುದ್ರ.
ಹ್ಮ್.
ನಾನ ಹುಡುಗ್ರದಾಗ
ನಮ್ ಪೋನಾಗಷ್ಟ ನಮ್
ಅಂದ ಮೆಮೊರಿ ಅದು ಮೆಮೊರಿ ಅದೊಂಡ
ಆ ನಮ್ ಫೋನಾಗ ಇದ್ವಲ್ಲ ಆದ್ರ ಅವವಾಗ ಅವು ಫೋನ್ ಕ ಅದು ನೀರಾಗಿ ಹಾಕಿ ಕೇಡ್ಸಿದ್ನಲ ಹಂಗಾಗಿ ಅವು ಎಲ್ಲ ಕೆಲಬಿಟ್ಟು ಅವ್ನ್ ಫೋನ್ಯಾಗ್ ಅಂಗೆ ಅದ ನೋಡು
ಹ್ಮ್ ನನ್ ಪೋನಾಗ ಎಲ್ಲ ಸದ ಎಷ್ಟ್ ಫೋಟ ಅದಾವ ಯವ ಎಷ್ಟ್ ಎಷ್ಟ್ ತಕ್ಕೊಂಡನ
ಹ್ ಕಂಡ ಬಿಟ್ಟದಾವ ಎಲ್ಲ ಹುಡುಗರು ಮದ್ ಎಲ್ಲ ಬಾಳದ
ಹ್ಮ್
ಹ್ಮ್ ಹ್ ನಮ್ಮ ರಜಿನಿ ಎಷ್ಟ್ ಚಂದ್ ಬಡ ಎರಡ್ ಚಂದ ಅದ್ರದಾಗ್ ಫೋಟೋ ಗಳು
ಅಯ್ಯ್ಯೋ ಸಣ್ಣದ ಇದ್ದಾಗ ಇದನ್ನು ಎಟ್ ಚಂದ ಇತ್ತು ಅದು
ಅ ಬೋನ್ ಸೇಮ್ ಬೋನ್ ಗತ್ತ ಹೆಂಗ ಕ್ತಾನ ಇವ ನಮ್ ರಾಜಿ ಅವಾಗ ಒಂತಾರ ಬೇರೆ ಅದನ ಇವಗೊಂತರ ಇದನ
ಹೌದ ಅವ್ನ್ ಮಾರಿ ಸೇಮ್ ಹಂಗೆ ಅದಲ್ಲ ಬೋನ್ ಮರಿ
ಬುವನಾ ಯಾರ್ ನೋಡರದವ್ರುನು ಇವನೇ ಅಂತ ಅಂಬೋದು ನೋಡ ಅಂದ್ ನಿಿದ್ರಿಸಿದ್ರೆ ಇವನ ನೋಡ ಅಂತೇಳ್ಬೋದು
ಹ್ಮ ಮಾರಿ ಸೇಮ್ ಹಂಗೆ ಜೋಲ್ ಸೋರ್ಸುತ ಒಂದ್ ಫೋಟೋದಾಗ
ಹ್ಮ್ ಏನ್ಂತ
ಏನಂತಾರೆ ಅವನಿಗೆ
ಏನ ಬ
ಏನ್ ಆಯ್ತು ಯಾರದ ಯಾರನ್ನು ನಿಂತ ಹೇಳ್ಬೇಕದೆ ಯಾಕಡಿ ಯವ್ವ ಎಲ್ ಬಿಿದ್ದುನಾ ನೋಡಿಿಲ್ಲ ನೋಡಿದ್ರೆ ಆಕಲ್ ನಾನೇನು ನಾ ಏನೋ ನೋಡದಿಲ್ ನೀನೇ ನೋಡುವ ಕಡೆ ಹ್ಮ್ ಏ ನಾನ್ ಮಾಡನ್ ನೋಡಿಲ್ಲ ನೋಡಿಲ್ಲ ನಾನು ಎಲ್ ಹಕಿದೆ ಅದು ಎಲ್ ಹಾಕಿದೆ ಎಲ್ ಹಾಕಿದೆ ಎಲ್ ಹಾಕಿದೆ
ಅಲ್ಲಿ ಗಾಳಿಗ್ ಹಾರ್ ಬತ್ತದ ಅಂತಳಗ ನಾವು ನೋಡಿಲ್ ನೋಡ ಆಕಡೆ ಮನಕ ನಾನ ಬಂದೇ ಇಲ್ಲ
ನಾನು ನಡಿಲವ ಹೇಳ ಬಟ್ಟಿ ನೀರ್ ತಗೊಂಡು ನೀ ಒನಕೆ ಹೋಗು ನಿಂಗೇನ್ ಬಟ್ಟಿಲ್ಲ ವಾ ಕಡಿ ಹ್ಮ್ ಹ್ಮ್ ಗಾಳಿ ಬಿದ್ದದ್ದು ನೋಡು ಮಾಡೋಗ ಯವ್ವ ನಾನೇನುೋ ನೋಡ್ಬಿಟ್ಟಿಲ್ಲ ನೋಡಿದ್ರೆ ಆಕ್ತಿದ್ದೆವ ತಾಯಿ
ಹ
ಹ್ಮ್ ಇಂಗೆ ಹೋದ್ರುಕೊಂತ ಕುಂದ್ರಿ ಜಗಳಕ್ ಹೋಗಿ ಬಂದಿ ಸುಮ್ನೆ ಅರಾಮ್ ಆಗಿ ಮನೆಯಾಗಿರು ಕುಂದರ ಯಾಕ ಹೋದ್ರಿ ಬಿ. ಪಿ ರೈಸ್ ಮಾಡೋ್ಕೋತಿ
ಹ್ಮ ಹ್ಮ ಒದ
ಬ ಏನ ವ ಹಂಗೆ ನೋಡ
ಅಲ್ಲಿ ಸಾರ್ ನ ಮಂದಾಗ ನೆಿತಿನಿ ಈ ಕಡೆ ಬಿದ್ದ್ರದ ಅ ಕಡೆ ಬಿದ್ರದ ಸಾರಿನಾಗ
ತಾಲೆ ಬತದೆ
ಹ್ಮ್ ಆಯ್ತ್ ಮದ್ಯಾನಕ
ಹ
ನಾಡ್ತಾ ತಗೋ ಒಂದು ಮಳೆ ಬಂದ ನೆನಲಿ ಹಾ ಅವತ್ ಅವತ್ತೆ ಮರ್ದಿನಾನೇ ಹೆಚ್ಚಿದ್ ನಡಸತತ್ ನೋಡು
ಬ
ಅಲ್ಲಾ ಹೇಳಿದ್ರಿ ಮತ್ ಬರ್ತಿದ್ರು ಈ ಬರ್ರ ಅವ ಹೆಂಗಾರ ಅಂತ ಹ್ಮ ಅವ್ರಲ್ಲ ಮೊದ್ಲ ಹೋಗ್ಬಿಟ್ಟ ಬಂದಿದ್ರ ಬೀಡು
ಅವ ಅವ್ರ ಹೇಳೇಳ ಇವ್ರ್ ಹೇಳರ ನ ಸರಿತಾನದ ಅನ್ನುವ ಮನಸ
ಅ ಇಗ ಜಸ್ತ
ಹ್ಮ ಒಂದ್ ದಿನ ಮನೆಗಿದ್ರ ಅವರು ಅಣ್ಮನ ಊರಿಗೋಗಿದ್ವಲ ಅವತ್ತು ಇದ್ ಆತ್ವ ಕತ್ತಲ್ ರಾತ್ರಿ ದಿನ ಮನೆಗೆ ಇದ್ರಲಾ ಅವ್ರ
ನಾ ಮಾ ಬಂದಾರ
ಅವತ್ತಲ್ಲಾ ಒಂದ್ ದಿನ ಮನೆಗಿದ್ದಿ ಬೀಜವರ್ ಮಂದೀನ ಬಂದರ ಅದ್ರ ಕಿನ ಮೊದಲ ಮನೆಗಿದ್ವಿಂತ ಚಂದ್ರ
ಅಮ ುಕುಕ
ಹ್ಮ್
ಹರ್ಂದ್ರ ನ ಒಂದ ಹ್ತದ್ದ ಮನೆಾಗಾರ ಅಮ್ಮ ಅಂತ ಹೇಳಿ
ಹ್ಮ ಅದೇ ಅಂದೆ ಅಣ್ಣ ಹ್ಮ್ ಹ್ಮ್
ಕರ ಗಂತ ನ ಪೂರ್ಬಾ
ಹ್ಮ್ ಗಪ್ಪ ನ ಹೌದು ಹ ಹ ಹಾ
ಅವ್ರುನು ಬರ್ಲಾರ್ ಕುಂತಿದ್ರು ಮನಗ್ ಹೋಗಿ ಅಪ್ಪ ಮಾತ್ ಬರ ಅವ ನೋಡೋ ಸ್ವಲ್ಪ ಪುಣ್ಯ ಬರತದ ಹಂಗ ಹಂಗ
ಮಾಡ
ಹೋಗಿದ್ನ ಮತ್ತೆ ಚೂರ್ ಬರ್ಲಿ ಕರ್ಕೊಂಡ್ ಬಂದಂಗ ಆಗದ ಅವ್ರುನು
ಹ್ಮ್
ಮ ಕಾಯಮ
ನಾಡ್ತವೆ ಇನ್ನ ಮಳಿಬಂತು
ಅ ನಾಮ ಎಲ್ಲಿ ಎಲ್ಯಾರ
ಹ್ಮ್ ಹ್ಮ್ ಕಾಣ್ತವೆ ವಶಿ ಕುಂತಲ್ಲಿ ನಾಟಕ ನಾಟ್ಯವು ವಶಿ ಕುಂತಲ್ರ್ ನಟ್ಯ
ಎಂತರ
ಹ್ಮ್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
ಹೌದು. ನಾಡಿಗೆಂತ ತಗೋ ಸದ್ದೆಲ್ಲ. ಒಮ್ಮೆ ನಾಟಿ ಅಂತಸದ್ದ ಎಲ್ಲಾ ಚಂದಾಗಿ ಮಳಿ ಬರಕತ್ತದ. ಸರಿ ತೊಗೊ.